ಹಲೋ
ಹಾ ಹೇಳಿ
ಏನೋ ಸೌಂಡ್ ಕೇಳಿಸತ ಐತೆ
ಪಾತ್ರೆ ಪಾತ್ರೆ ತಿಗ್ತಾ ಇದೀವಿ
ಹೌದಾ ಹ ನಿಧಾನಕ್ ಮಾಡಿ ಕೆಲ್ಸನ ಏನೋ ಜಾಸ್ತಿನೇ ಸೌಂಡ್ ಕೇಳಿಸ್ತೈತೆ ಸ್ವಲ್ಪ ಹೊರ್ಗಡೆ ಬರಕ್ ಆಗುತ್ತಾ.
ನಾ ಆಚೆಕಡೆನ ಇರೋದು ಅದಕ್ಕೆ ಸೌಂಡ್ ಜಾಸ್ತಿ ಬರ್ತಿರೋದು.
ಹೌದಾ ಮತ್ತೆ ಒಳಗಡೆ ಹೋಗಿ
ಹಾ ಸರಿ ಸರಿ ಸರಿ ಓಕೆ ಇದು ಈಗ ಯವತ್ತ
ಹಾ ಹಾ ಅವ್ವೆ ಅವಂದೇ ಹ್ಮ್ ಹಾ ಈಗ್ ಪರವಾಗಿಲ್ಲ.
ಈಗಾ
ಹಾ ಇವಾಗ ಕೇಳಸ್ತಾತ್ ಪರ್ವಾಗಿಲ್ಲ
ನೀ ಹೇಳಿ ಏನ ಏ ಹೇಳಿ ಏನಾದ್ರು ನಾನ್ ಕೆ
ಹಾ ಏನ್ ಗೊತ್ತಾ ನಾನು ಮೊನ್ನೆ ಒಂದ ಸ್ಟೋರಿ ಓದ್ತಾ ಇದ್ದೆ. ನಿಮ್ಗ ಆ ಸ್ಟೋರಿ ಹೇಳನ ಅಂತ ಇವಾಗ
ಏನ್ ಸ್ಟೋರಿ.
ಏನೋ ಸ್ವಲ್ಪ ಸೌಂಡ್ ಕೇಳಿಸತಾತೆ ಅದನ್ನ ಸ್ವಲ್ಪ ಕಡಿಮೆ ಮಾಡಿ.
ಹಾ ಇದೆ ಇದೆ ಇದೆ. ಹ ಈ ಹೇಳಿ.
ಹಾ ಈಗೇನು ಕೇಳಸ ಮತ್ತೆ ಅದೇ ಸೌಂಡ್ ಕೇಳಸತಾ ಐತೆ ಸ್ವಲ್ಪ.
ಅದೇಶೌಂಡೋ
ಹ್ಮ.
ಏನೋ ಸೌಂಡ್ ಕೇಳಿಸತೈತೆ. ನೀವಾದ್ರರು ಅಲ್ಲಿ ಮನಳ
ಹ್ಮ.
ಹ್ಮ ಇವಾಗ ಕೇಳಿಸತಾ ಇದ್ಯಾ. ಹ್ಮ ಇವಾಗ ಏನ್ ಕೇಳಸ್ತಾ ಇಲ್ಲ ಮಾತಾಡ್ಲಾ. ಹ್ಮ.
ಏನ್ ಗೊತ್ತ ಸ ನಾ ಇದೊಂದ ಸ್ಟೋರಿ ಮೊನ್ನೆ ಓದ್ತಾ ಇದ್ದೆ.
ಇದ ಏನ್ ಸ್ಟೋರಿ ಅಂತ ಅಂದ್ರೆ ಇಡ್ಲಿ ಸಂಪರ್ ಗೊತ್ತಾ ನಿಮ್ಗೆ.
ಆ ಇಡ್ಲಿ ಸಂವರ್ಗತ್ತು.
ಹಾ ಇಡ್ಲಿ ಸಾಂಬಾರ ಗಂಡ ಹೆಣ್ತಿ ಆಗಿರತ್ತೆ. ಏನ್ ಗೊತ್ತಾ ಇಡ್ಲಿ ಗಂಡ ಆದ್ರೆ ಸಾಂಬಾರ್ ಹೆಂಡತಿ ಆಗಿರತ್ತೆ. ಒಂದ ದಿನ ಇಡ್ಲಿ ಸಾಂಬಾರ್ ಡಿವೋರ್ಸ್ ತಗೊಳಕ್ ಬರತ್ತೆ. ಎಂತಗ ಡಿವರ್ಸ್ ತಗೊಳಕ ಬರುತ್ತೆ ಅಂತ ಅಂದ್ರೆ ಸಾಂಬಾರ್ ಹೇಳುತ್ತೆ. ಎಲ್ಲಾರೂ ಹೋಟ್ಲ್ಗ್ ಬಂದು ಇಡ್ಲಿ ಸಾಂಬಾರ್ ಕೊಡಿ ಇಡ್ಲಿ ಸಾಂಬಾರ್ ಕೊಡಿ ಅಂತ ಕೇಳತ್ ತ್ತೆ ಫಸ್ಟ್ ಇಡ್ಲಿ ಹೆಸರ ಹೇಳತ್ತೆ ಎಲ್ರೂ ಸಾಂಬಾರ್ ಹೆಸರು ಹೇಳ್ ಇಲ್ಲ ಅದಕ್ಕೆ ನಾನ್ ಇಡ್ಲಿ ಜೊತೆ ಇರಲ್ಲ. ಅಂತ ಡಿವೋರ್ಸ್ ತಗೊಳಕೆ ಇಡ್ಲಿ ಸಾಂಬಾರ್ ಕೋರ್ಟಗ್ ಬರತ್ತೆ. ಆಮೇಲೆ ಅವರಿಬ್ರು ಕೋರ್ಟಲ್ಲಿ ಡೈವೋರ್ಸ್ ತಗೋತಾರೆ. ಅದ್ರಿಂದ ಪಾಪ ಇಡ್ಲಿಗೆ ಜಾಸ್ತಿ ಬೇಜಾರಾಗಬಿಟ್ಟಿರತ್ತೆ ಸಾಂಬಾರ್ ಬಿಟ್ ಹೋಗಿ ಬಿಡ್ತಲ್ವಾ ಅಂತ. ಅದಕ್ಕೆ ಸಾಂಬಾರ ಅವತ್ ಅವತ್ ರಾತ್ರಿ ಇಡ್ಲಿ ಗಾಡಿಲಿ ಬರ್ಬೇಕಾದ್ರೆ ಇಡ್ಲಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿರತ್ತೆ.
ಹಾ
ಯಾಕಂದ್ರೆ ಸಾಂಬಾರ್ ಬಿಟ್ಟ ಹೋಗ್ಬಿಟ್ಲು ಅನ್ನೋ ಇದ್ರಲ್ಲಿ ಇಡ್ಲಿ ಸರಿಯಾಗಿ ಗಾಡಿ ಓಡಿಸ್ತಾ ಇರ್ಲಿಲ್ಲ. ಅವಾಗ ಹಾ ಅವಾಗ ಸ ಇಡ್ಲಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟೈತೆ.
ಹಾ
ಇಡ್ಲಿನ ಯಾರ ಹಾಸ್ಪಿಟ್ಲ್ಕ್ ಸೇರ್ಸ್ತಾರೆ ಅಂತ ಅಂದ್ರೆ ಕ್ಯಾರೆಟು ಚಟ್ ನೀ ಮತ್ತೆ ಪಲಾವು. ಈ ಮೂವರ ಕರ್ಕೊಂಡ ಹೋಗಿ ಇಡ್ಲಿನ ಹಾಸ್ಪಿಟ್ಲ್ ಸೇರ್ಸಾರೆ.
ಹಾ
ಆದ್ರೆ ಈ ಚಟ್ನಿ ಯಾರು ಅಂತ ಅಂದ್ರೆ ಚಟ್ನಿ ಮೊದ್ಲು ಇಡ್ಲಿ ಗರ್ಲ್ ಫ್ರೆಂಡ್ ಆಗಿತ್ತು ಯಾಕಂದ್ರೆ ಅವಾಗ ಎಲ್ಲಾರೂನು ತಟ್ಟೆ ಇಡ್ಲಿ ಮತ್ತೆ ಚಟ್ನಿ ಜಾಸ್ತಿ ತಿಂತಿದ್ರ ಅಲ್ವಾ ಅದಕ್ಕೆ ಮೊದ್ಲು ಇಡ್ಲಿ ಗರ್ಲ್ ಫ್ರೆಂಡ್ ಯಾರಾಗಿದ್ರು ಚಟ್ನಿ ಆಗಿತ್ತು ಆಮೇಲೆ ಸ್ವಲ್ಪ ದಿನ ಕಾಲಕ್ ಕಳದಂತ ಏನಾಯ್ತು ಸಾಂಬಾರ್ ಬಂದಿದಕ್ಕೆ ಎಲ್ಲಾರು ಇಡ್ಲಿ ಸಾಂಬಾರ್ ತಿನ್ನೋದಕ್ಕೆ ಟ್ರೈ ಮಾಡಿದ್ರಲ್ವಾ ಅವಾಗ ಇಡ್ಲಿ ಸಾಂಬಾರ್ ಅಂತ ಫೇಮಸ್ ಆಗೋಯ್ತು. ಚಟ್ನಿನೇ ಮರ್ತ ಬಿಟ್ರು ಅವಾಗ ಅಲ್ಲಿ ಇಡ್ಲಿ ಹ ಇಡ್ಲಿ ಚಟ್ನಿಗೆ ಮೋಸ ಮಾಡ್ಬಿಡ್ತು ಆದ್ರೆ ಇವಾಗ ಚಟ್ನಿ ನೀ ಹಸ್ ಚಟ್ನಿನೇ ಇಡ್ಲಿನ ಕರ್ಕೊಬಂದು ಹಾಸ್ಪಿಟ್ಲಿಗೆ ಸೇರ್ರಿಸೈತೆ. ಆಕ್ಸಿಡೆಂಟ್ ಆಗಿರೋದಕ್ಕೆ ಆಮೇಲೆ ಅಹ ಇಡ್ಲಿಗೆ ಜಾಸ್ತಿ ಹುಷಾರಿರ್ಲಿಲ್ಲ? ಕರ್ಕೊಂಡ್ ಬಂದ್ ಬಂದ್ ಹಾಸ್ಪಿಟ್ಲ್ಕ್ ಸೇರ್ಸಿದ್ಮೇಲೆ ಡಾಕ್ಟರ್ ಬಂದ್ಬಿಟ್ಟು ಕ್ಯಾಬೇಜ್
ಡಾಕ್ಟರು ನೋಡ್ಬಿಟ್ಟು ಕ್ಯಾಬೇಜ್ ಚೆಕ್ ಮಾಡ್ಬಿಟ್ಟು ಇಡ್ಲಿನ ಹೇಳ್ತು ಇಡ್ಲಿ ಈ ತರ ಆಗೈತೆ ಹುಷಾರಾಗಿ ನೋಡ್ಕೊಳ್ರಿ. ಅಂತಾ ಏನಾಗಿಲ್ಲ ಹುಷಾರಾಗುತ್ತೆ ಇಡ್ಲಿ ಅಂತ ಹೇಳದ್ರೆ..
ಹಾ
ಈ ಸಾಂಬಾರ್ ಏನ್ ಮಾಡ್ಬಿಟ್ಟೈತೆ ಒಡೆ ಜೊತೆಗ್ ಹೊಟ್ಟೋಗ್ಬಿಟ್ಟೈತೆ. ಯಾಕಂದ್ರೆ ಒಡೆ ದೊಡ್ಡ ಶ್ರೀಮಂತ ಅಲ್ವಾ ಅದಕ್ಕೆ ಅದಕ್ಕೆ ಸಾಂಬಾರ್ ಏನ್ ಮಾಡಬಿಟ್ಟೈತೆ. ಇಡ್ಲಿನ ಬಿಟ್ಟು ವಡೆ ಜೊತೆಗ್ ಹೊರ್ಟೋಗ್ಬಿಟ್ಟೈತೆ ಇವಾಗ. ಅದಕ್ಕೆ ಇಡ್ಲಿ ಅಳ್ತೈತೆ ಅಳ್ತೈತೆ ಅಳ್ತೈತೆ ಜಾಸ್ತಿ ಅಳ್ತೈತೆ.
ಹಾ
ಆಮೇಲ್ ನೋಡುದ್ರೆ ಚಟ್ನಿನೂ ಪಲಾವು- ಇಡ್ಲಿಗೆ ಸಮಾಧಾನ ಮಾಡಿ.
ಹಾ
ಇವಾಗ ಅರ್ಧ ಎಂಡ್ ಏನಾಗ್ತೈತಂತ ಅಂದ್ರೆ ಇಡ್ಲಿನೇ
ಆ ಚಟ್ನಿ ಚಟ್ನಿನಾ ಚಟ್ನಿ ನೋಡ್ಕೊಂತಾಯಿರೋದು ಚಟ್ನಿನ ಇಡ್ಲಿನೇ ನೋಡ್ಕ್ ಕೋತಾಯಿರೋದು ಇವಾಗ
ಯಾಕಂದ್ರೆ ಮೊದ್ಲು ಚಟ್ನಿ ಮೋಸ ಮಾಡ್ಬಿಡ್ತ್ ಇಡ್ಲಿಗೆ ಮೋಸ ಸಮ ಇಡ್ಲಿ ಚಟ್ನಿಗ್ ಮೋಸ ಮಾಡ್ಬಿಡ್ತು ಮೊದ್ಲು ಹ್ಮ್. ಆಮೇಲ್ ಹೋಗ್ತಾ ಹೋಗ್ತಾ ಇವಾಗ್ಯಾರು ಇಡ್ಲಿಗ್ ಸಹಾಯ ಮಾಡೋದ್ರು ಅಂತ ಅಂದ್ರೆ ಚಟ್ನಿನೇ ಸಹಾಯ ಮಾಡ್ತು.
ಹ್ಮ್ ಅತ್ತಿತ್ತವಾಗಿ ಚಟ್ನಿನೇ ಸಮಧಾನ ಮಾಡ್ತು
ಮಾಡ್ತು ಆದ್ರೆ ಇಡ್ಲಿ ಏನ್ ಮಾಡ್ತು ನನ್ ಚಟ್ನಿನೂ ಬೇಡ ಅಂತ ಚಟ್ನಿನೂ ಬಿಟ್ಟು ಹೊರ್ಟೋಗ್ಬಿಡ್ತು.
ಹ್ಮ್
ಇವಾಗ ಇಡ್ಲಿ ಗೆ ಹ ಇಡ್ಲಿನೇ ನನಗ್ ಚಟ್ನಿ ನೀನ್ ಬೇಡ ಸ ನೀನ್ ಬಡೂರು ಅಂತ ಬಿಟ್ಟ ಹೊರಟಗ ಬಿಟ್ಟತ್ತ ಇವಾಗ್ ಆ ಇಡ್ಲಿ ಹಾಸ್ಪಿಟ್ಲಲ್ಲಿ ಇದ್ದಾಗ ಚಟ್ನಿ ಅಷ್ಟೆಲ್ಲಾ ಎಲ್ಪ್ ಮಾಡಿದ್ರುನು. ಈ ಇಡ್ಲಿಗ್ ಬುದ್ದಿನೇ ಇಲ್ಲ ಅದಕ್ಕೆ ಇಡ್ಲಿ ಚಟ್ನಿನೇ ಬಿಟ್ಟ ಹೋಗ್ಬಿಡ್ತು ಇವಾಗ ಸೊ ಚಟ್ನಿನ ಪಲಾವ್ ಸಮಾಧಾನ ಮಾಡ್ತಾ ಆಯಿತೇ ಇವಾಗ ನಿನ್ ಸಮಾಧಾನ ಮಾಡ್ಕೊ ಇಡ್ಲಿ ಹೋದ್ರೆ ಹೋಗ್ಲಿ
ಹಾಂ
ಅಂತ ಸಮಾಧಾನ ಮಾಡ್ತಾ ಐತೆ
ಹ್ಮ್
ನಿಮ್ಗೆಷ್ಟೋರಿ ಗೊತ್ತಿತ್ತಾ
ಈ ಸ್ಟೋರಿ ಗೊತ್ತಿರಲ್ಲಪ್ಪಾ ಇದೇ ಫಸ್ಟ್ ಟೈಮ್ ಕೇಳಿತು
ಹೌದಾ ಅದ್ ಇನ್ನ ಮುಂದೆ ಕಂಟಿನ್ಯೂಷನ್ ಇದೆ ಇಡ್ಲಿಗೆ ಇಡ್ಲಿ ಮರ್ತೋಗಿರೋ ತರ ಎಲ್ಲಾ ಆಕ್ಟ್ ಮಾಡುತ್ತೆ ಚಟ್ನಿ ನನಗೆ ಗೊತ್ತೇ ಇಲ್ಲ ಅನ್ನೋ ತರ ಎಲ್ಲ ಆಕ್ಟ್ ಮಾಡ್ತಾ ಇರುತ್ತೆ ಯಾಕಂದ್ರೆ ಇಡ್ಲಿಗ್ ಇವಾಗ ಜಾಸ್ತಿ ಬೇಜಾರಾಗ ಬಿಟ್ಟೈತಲ್ಲ ಚಟ್ ನೀ ಸಾರಿ ಸಾಂಬಾರ್ ಬಿಟ್ಟೋಗ್ಬಿಟ್ಟಿರೋದಕ್ಕೆ ಅದಕ್ ಜಾಸ್ತಿ ಬೇಜಾರ್ ಮಾಡ್ಕೊಂಡು ಇಡ್ಲಿ ಇವಾಗ ಯಾರ ಜೊತೆ ಮಾತಾಡ್ತಾ ಇಲ್ಲ
ಹಾಂ
ಫುಲ್ ಬೇಜಾರ್ ಅಗ್ಬಿಟ್ಟೈತಿ ಇಡ್ಲಿಗೆ
ಅಯ್ಯೋ ಅಲ್ಲ ಹಾಸ್ಪೆಟಲ್ಲಿ ಹಾಸ್ಪೆಟಲ್ ಚಟ್ನಿ ಅಷ್ಟೇ ಇಷ್ಟ್ ಎಲ್ಲಾ ಹೇಲ್ಪ್ ಮಾಡ್ರು ಚಟ್ನಿಗೆ ಬಿಟ್ಟೋ ಬಿಟ್ರ ಹೆಂಗೆ
ಇಡ್ಲಿ ಬಿಟ್ಟ ಹೋಗ್ಬಿಟೋಬಿಟ್ಯಿತ್ ಚಟ್ನಿನ ಇವಾಗ ಅದಿಕ್ಕೆ ಪಲಾವ್ ಚಟ್ನಿ ಅವ್ರ ಅಣ್ಣ ಅದಿಕ್ಕೆ ಪಲಾವ್ರು ಚಟ್ನಿಗೆ ಸಮಾಧಾನ ಮಾಡ್ತಾ ಐತೆ
ಹಾ ಹಂಗೆ ಅಣ್ಣ ತಂಗಿ ತರ ಅಂತ
ಹ್ಮ್ ಸಮಾಧಾನ ಮಾಡ್ತಾ ಐತೆ ಆದ್ರೂ ಚಟ್ನಿ ಅಳುನೇ ನಿಲ್ಸಿತಾಯಿಲ್ಲ ಅಳ್ ತಾನ್ ಐತೆ ಇಡ್ಲಿ ಅಂತ ಆದ್ರೆ ಇಡ್ಲಿ ಸಾಂಬಾರ್ ಅಂತ ಹೇಳ್ತೈತೆ
ಒಬ್ಬ್ರಗ್ ಎಂತ ಒಬ್ರು
ಹ್ಮ್ ಆದ್ರೆ ಈ ಸಾಂಬಾರು ಬರೀ ಇಡ್ಲಿ ಯಾಕಂದ್ರೆ ಇಡ್ಲಿ ಅವಾಗ ಫೇಮಸ್ ಆಗತ್ತಲ್ವಾ ಅದಕ್ಕೋಸ್ಕರ ಇಡ್ಲಿ ಜೊತೆಗ್ ಬಂತ್ ಆದ್ರೆ ಇವಾಗ ಇಡ್ಲಿ ಏನು ಇಲ್ಲ ಅಂದಬಿಟ್ಟು ಅದಕ್ಕಿಂತಷ್ಟ. ಶ್ರೀಮಂತವಾಗಿರೋದ ಬೇಕು ಅಂತ ಒಡೆನ ಉುಡ್ಕೊಂಡ್ ಹೋಗೈತೆ
ಹಾಂ ಹಾಂ
ಹ್ಮ್ ನೀವು ಕೇಳಿರ್ಲಿಲ್ವ ಈ ಕತೇನಾ
ಅಂ ಹಾ ಕೇಳಿಲಿರ್ಲ ನಾನು
ಇನ್ನ ಇತರ ಜಾಸ್ತಿ ಕತೆಗಳು ಇದಾವೆ ನನ್ನ ಹತ್ರ
ಅಯ್ಯೋ ಇಡ್ಲಿ ಸಾಂಬಾರ್ ಚಟ್ನ ಚಟ್ನಿ
ಹ್ಮ್
ಹ್ಮ್ ಮತ್ತೆ ಇನ್ನೊಂದು ಯಾರ ಕತ್ತ ಹೇಳಿ ನೀನೆ
ಇದ್ರ ಮಾರಲ್ ಆಫ್ ದ ಸ್ಟೋರಿ ಏನ್ ಹೇಳಿ
ಹ ಇವಾಗ ಯಾರ್ ನಾವೇ ಬೇಕು ಅಂತ ನಮ್ ಕೈ ಸಿಗಲ್ಲ ಬೇಡ ಬೇಡ ಅಂತ ಬಿಟ್ಟೋಗಿರ್ತಿವಿ ನೋಡು ಅವರೆಲ್ಲಾ ಅಷ್ಟು ಕೊನೆ ಬರೋದು
ಬಟ್ ಇಲ್ಲಿ ಇಡ್ಲಿ ಮಾಡಿ ತಪ್ಪು ಚಟ್ನಿನಾದ್ರೂ ಒಪ್ಕೋಬೇಕು
ಹಾ ಚಟ್ನಿನಾದ್ರು ೋಬೇಕಿತ್ತು ಅಷ್ಟೆಲ್ಲಾ ಎಲ್ಪ್ ಮಾಡಿ ಅಷ್ಟೆಲ್ಲ ಸಮಾಧಾನ ಮಾಡುದ್ನು ಅವ್ರನ್ನೇ ಹಿಂದೆ ಮಾಡೋದ್ರೆ
ಹೌದು ಚಟ್ನಿ ತಪ್ಪು ಮಾಡ್ತು ಇಲ್ಲಿ ಇಡ್ಲಿಗೆ ಹೆಲ್ಪ್ ಮಾಡಬಾರ್ದಿತ್ತು
ಹ್ಮ್
ಹೌ ಹನ್ ಇದೊಂದ ಕತೆೆ ಚೆನ್ನಾಗಿತ್ತಾ
ಹಾ ಸರಿ ಆಐದೆ ಚೆರಿ
ಹ್ಮ್ ನೀವು ಈತರತಿ ಯಾವ್ದಾರ ನೋಡ್ತೀರಾ
ಈ ತರದ್ದಾ
ಹಾ
ಹ ಈ ತರದ್ದ ಸರಿ ನೋಡ್ತೀನಿ ನೋಡಿ ಹೇಳ್ತೀನಿ
ಹ್ಮ್ ನೀವು ಅವಾಗವಾಗ ಈ ತರ ನೋಡ್ತಾ ಇರಿ ಟಿ ವಿಲ್ಲಿ ನೀವು್ ಬರೀ ಫೋನೇ ನೋಡ್ಕೊಂಡಿದ್ರೆ ಯಾವಾಗ್ಲೂನು ಫೋನ ಅಲ್ಲಿ ಬರೋದೇ ಗೊತ್ತ ಹತ್ತಿದ್ರೆ ನಿಮ್ಗೆ
ಅಲ್ಲ ಟಿವ ವಿಲ್ ಬರ್ತಾವ ಇಂತವು
ಹಾ ಬರುತ್ತೆ
ಯಾವ ಚಾನಲ್
ಚಿಂಟು ಟಿವಲೆಲ್ಲ ಬರುತ್ತೆ
ಅದಕ್ಕೆ ಅದನ್ನೆಲ್ಲಾ ನೋಡ್ಬೇಕು ಅಂತ ಹೇಳದು
ಚಿಟ ಿವ
ಹಾ ಅದೊಳಗೆಲ್ಲ ಬರುತ್ತ ಇದತಾರ ಯಾವು್ದೋ ಕಾಲ್ ಬರ್ತೈತೆ ನಾನು ನೋಡಿಬಿಟ್ಟು ನಿಮಗೆ ಮಾಡ್ತೀನಿ
ಹಾ ಸರಿ ಸರಿ
ಹೂ ಸರಿ ಿಯಮ್ಮತಾಯ ಹಾ ಸರಿಯಿಂದ